ಹಲೋ
ಹಾ ಕೇಳಿಸತಿದ್ದೇನಾ ಅತ್ ಸಬ್ಮಿಟ್ ಮಾಡಕ್ ಹೋದ್ರೆ ಏನ ತಗೋತಾನ ಇಲ್ಲ ಸೈಡ್ ಸಬ್ಮಿಟ್ ಅಂತ ಇತ್ತು ಏನ್ ಬಟನ್ ಕ್ಲಿಕ್ ಆಗಲ್ಲ ಬೇಗ
ಕ್ಲಿಕ್ ಆಗುತ್ತೆ
ಏನ ಕಾಲ್ ಮಾಡ ನೋ್ಬೇಕಂದ್ರೆ ಮೂರ್ ನಾಲ್ಕ ಸಲ ಹಚ್ಚಿದ್ಮೇಲೆ ಒಂದ್ಸಲ ರಿಂಗ್ ಆಗುತ್ತೆ
ಏನು
ಒಂದ್ಸಲ ಕಾಲ್ ಮಾಡಕ್ ಹೋಗ್ತಿವಲ್ಲ ಅವವಾಗ ಕರೆಕ್ಟ್ ಆಗ ಕಾಲ್ ಹಚ್ಚಲ್ಲ ಒಂದ್ ಎರಡ್ ಮೂರ್ ಸಲ ನಂಬರ್ ಹಾಕಿ ಬ್ಯಾಕ್ ಬಂದು ನಂಬರ್ ಹಾಕಿ ಬ್ಯಾಕ್ ಬಂದ ಅಷ್ಟೇ ಕಾಲ್ ಕ್ಲಿಕ್ ಆಗುತ್ತೆ
ಹಾ ಹೌದು ಬೇಗ ಬಂದ ಮತ್ತೆ ನಂಬರ್ ಹಾಕ ಮಾಡ್ಬೇಕ
ಮತ್ತು ಆಗ್ಲಿಲ್ಲ
ಅ ಆಗಿರುತ್ತೆ
ಹೌದೇನು ನಮ್ದು ಯಾವತ್ತ ಗೊತ್ತ ಕ್ಯಾಮ ಪಾನೀ ಪೀತಿ ಲೇತಿ ರುಕ್ ಹ ಹಲೋ ನಮ್ದು ಫಸ್ಟ್ ಮೇ ಸೆಕೆಂಡ್ಗೆ ಎಕ್ಸಾಮ್ ಇತ್ತು ಮೇ ಸೆಕೆಂಡ್ ಫಸ್ಟ್ನ್ ಏನಾಯ್ತ ಅಂದ್ರೆ ಫಸ್ಟ್ ಪೇಪರ್ಗೆ ಈ ನೋ ಹಾ ತುಂಬಾ ರೈಷರಲ್ಲಿ ಬಿಸ್ಲಿತ್ತ ಅಂದು ಪೋಸ್ಟ್ ಪೋನ್ ಮಾಡಿದ್ರು ಫಸ್ಟ್ ಪೇಪರ್ ಮತ್ತೆ ತರ್ಟೀನ್ ದು ಫಿಫ್ಟೀನ್ ಒಂದ ಇತ್ತು ಪೇಪರ್ ನೆಕ್ಸ್ಟ್
ಹ್ಮ ಮೇ ಮಂಥ್ ಗ
ಅವಾಗ ಬಸ್ ಟ್ರೈಕ್ ಇದಾವಂತ ಮತ್ತೆ ಪೋಸ್ಟ್ ಫೋನ್ ಮಾಡ್ರಿದ್ರು ಇನ್ನೊಂದ್ಸಲ ಮತ್ತೆ ಮತ್ತೆ ಆಯ್ತ ಅವಾಗ ಏನೋ ಪ್ರಾಬ್ಲಮ್ ಮತ್ತೆ ಪೋಸ್ಟ್ ಪೋನ್ ಮಾಡಿದ್ದಾರ
ಹ್ಮ್
ಎಷ್ಟು ಫಸ್ು ಟ್ಯೂಸ್ಡೇ ಆಯತು ಫಸ್ಟ್ ವೀಕ್ ಅಲ್ಲಿ ಹ ಸೆಕೆಂಡ್ ಸೆಕೆಂಡ್ ನೆಕ್ಸ್ಟ್ ವೀಕ್ ಅಲ್ಲಿ ವೆಡ್ನೆಸ್ ಡೇ ನಕ್ ನೆಕ್ಸ್ಟ್ ವೀಕ್ ವೆಡ್ನೆಸ್ ಡೇ ನೆಕ್ಸ್ಟ್ ವೀಕ್ ಒನ್ ಡೇ ಅಷ್ಟೆ ಪೇಪರ್ ಇತ್ತು ಲಾಸ್ಟ್ಲ್ಲಿ ಮಂ ಜಸ್ಟ್ ಒಂದ ಸಮ್ ಎಕ್ಸಾಮ್ ಬರದಲ್ಲಿ ಒಂದ ಅಂಡ್ ಹಾಫ್ ಮಂತ್ ಗೊತ್ತಾಗಿದ್ದೋಗದಾ ಫೋರ್ ಪೇಪರ್ ಪಸ್ಪನ್
ಕಂಡಕ್ಟ್ ಮಾಡಿದ್ದಾರೆ ಎಕ್ಸಾಮ್ಸ
ಎರಡೇ ಪೇಪರ್ ಕರೆಕ್ಟ್ ಟೈಮ್ ಟೇಬಲ್ ಅಲ್ಲಿ ಇರೋ ರೀತಿ ಬರ್ದಿದ್ವಿ ಉಳ್ಕಿದ ಎಲ್ಲಾ ಪೇಪರು ಯಾವಾಗ ಗೊತ್ತಾ ಮೊನ್ನೆ ಬರ್ ರೂಪಾಯಿ ಪರ ಜೂನ್ ಟ್ ಟ್ವೆಂಟಿ ಇತ್ತು ಅಲ್ಲ ಜೂನ್ ಅಲ್ಲ ಮೇ ಟ್ವೆಂಟಿ ಇರೋದು ಜೂನ್ ಟ್ವೆಂಟಿ ಫೋರ್ಗೆ ಬರ್ದಿದ್ದೀವಿ ಪೇಪರ್ ಒನ್ ಮಂತ್ ಇನ್ಕಮ್ ಟ್ಯಾಕ್ಸ್ ಅ್ಯಂಡ್ ಆರಾಮ ಸ ವನ್ ಮಂತ್ ಪೋಸ್ಟ್ ಫೋನ್ ನಿದ್ದ
ಒಂದ್ ಮಂತ್ ಆರಾಮ್ಸೆ ಹೋದಿ ಎಲ್ಲ ಬರ್ತರಿ
ಎಲ್ಲಿಂದ ಪೇಪರ್ ಹಿಂದೆ ಹಿಂದೆ ಇದೆ ಅಂದ್ರೆ ಹೇಗಾದ್ರೂ ಓದ್ಬಹುದು ಒಂದೊಂದ್ ಮಂತ್ ಲೂಸ್ ಬಿಟ್ಟ ಟ್ರ ಯಾರ ಇತಾರ ಹೇಳಿ
ಹ್ಮ್ ಬೇಜಾರದ
ಹ ಒ ಎಕ್ಸಾಮ್ ನಡೆಸೋಕೆ ಒನ್ ಅಂಡ್ ಹಾಫ್ ಮ ಬಯತ ನಮ ಯನಿವರ್ಸಿಟಿ ಲ್ ಬಿಡ್ಬೇಕಂದ್ರೆ ವರ್ಷಗಳ ಒಳಗತೆ ತೀನ್
ಕಂಪ್ಲೀಟ್ ಮಾಡದಕ್ಕೆ
ಬರ್ತಾವದಿಲ್ಲ ಈ ಯುನಿವರ್ಸಿಟಿ ಕಮ ಟ್ ಯಾರ ಮಾಡ್ತಾರೆ ಹುಡುಗರ್ಗ ಇನ್ನುೂ ಚೆನ್ನಾಗಗುತ್ತೆ ಯಾಕಂದ್ರೆ ಇಸ್ ಡಿಗ್ರಿಲಿ ಯಾರು ಕಾಲೇಜ್ಗೆ ಹೋಗಲ್ಲ ಜಾಬ್ ಅಥವಾ ಕೋಚಿಂಗ್ ಅಂತ ಹೋಗಿರ್ತಾರ ಜಸ್ಟ್ ಬರ್ದೆ ಎಕ್ಸಾಮ್ ಬರ್ತಾರೆ ಎಕ್ಸಾಮ್ ಬರತಾರ ಹೋಗ್ತಾರ ಅಷ್ಟೆ ಅವ್ರಗ ಒನ್ ಟೂ ಹಂಡ್ರೆಡ್ ಮೆಂಬರ್ ಸ್ಟೂಡೆಂಟ್ಸ್ ಇದ ಮೆಂಬರ್ಸು ಕಾಲೇಜ್ ಹೋಗಲ್ಲ ಅದೇ ಸೈನ್ಸ್ ನಿಮ ರ ಇಂಜಿನಿಯರಿಂಗ್ ಅವ ಬಿ ಎಸ್ ಸಿ ಮಾಡಿದ್ರೆ ಅವ್ರ ಏನು ಚಾನ್ಸ್ ಇ ಎಲ್ಲ ಹೋಗ್ಲೇಬೇಕು ಕಂಪಲ್ಸರಿ ಹ್ಮ ಪಿ ಎ ಬಿಕಮ ಯಾರ
ಹ್ಮ್ ಹೌದು ಕೇಳಲ್ಲ ತರೋ ರ
ಎಕ್ಸಾಮ್ ಬಿಟ್ರೆ ಇಐದು ಇರುತ್ತಾ ಹ ಇಂಟರ್ನಲ್ ಹ್ಮ ಎಕ್ಸಾಮ್ ಮತ್ತೆ ಅಟೆಂಡನ್ಸ್ ಸೆವೆಂಟಿ ಫೈವ್ ಪರ್ಸೆಂಟ್ ಅದ ಕೊಡ್ತಾರೆ ನ ಮತ್ತೆ ಒಂದು ಇಂಟರ್ನ್ಶಿಪ್ ಸಮಂಗ ಹಾ ಲಾಸ್ಟ್ ಸಮ ಇಂಟರ್ನ್ಶಿಪ್ ಹ ಕ
ಇಲ್ಲ ಇಲ್ಲ ಅಲ್ಲೇ ಇದಾಳ ಆ ಕಡೆ ಮಂತ ಕದಾಳ
ಹೊ ಪೊ ರ ಟಟ ಒ ಇ ರೇಶ್ಮಾಕ್ನ ಉಂಟಕ್ಕ
ಹಾ ಕರ್ಕೊಂಬರ್ತನ ಇಲ್ಲಿ ಆಡಿಕಂತ ಹಾ
ಹಲೋ ಹಲೋ
ಹಾ
ಹಲೋ ಹೇಳಿ
ಏನು
ಇವ ರಿಸಲ್ಟ್ ಬರಕ ಇನ್ನು ಒಂದು ತ್ರೀ ಮಂತ್ಸ್ ಆಗುತ್ತೆ
ಒನ್ ಮಂತ್ ಮ ಬಿ ಫಿಫಥ ಸೆಂ
ಒನ್ ಮಂತ್ ಸಿಕ್ಸ್ ಎಮ ಇದು
ಮೆ ಬಿ ಅಗಸ್ತ ಸೇಪ್ಟ್ ಬರ್
ಹ್ಮ್
ಹ್ಮ ನಾ ಆನ್ಲೈನ್ ಅಲ್ಲಿ ನೋಡ್ರ ಯಾರು ಬುಕ್ಲ ಇಟ್ ತಗೊಂಡು ವಲ್ಷನ್ ಮಾಡ ಆನ್ ಆನ್ಲೈನ್ಲ್ಲೇ ಕಲ್ಸಿರ್ತಾರ ಯೂನಿವರ್ಸಿಟಿಂದು ದ ಆನ್ಲೈನ್ಲ್ಲೇ ವ್ಯಾಲ್ಯೇಷನ್ ಆಗುತ್ತೆ ಹ
ಸಿ ಎಂ ಎಸ್ ನಂಬರ್ ಇರ್ತಲ್ಲ ಅದರಲ್ಲೆಲ್ಲ
ಅದ್ರಲ್ಲಿ ಇಲ್ಲ ಅದ್ರಲ್ಲಿ ರಿಸಲ್ಟ್ ಅಷ್ಟೇ ಬಿಡ್ತಾರ ಇದು ಕಾಲೇಜ್ ಇದು ಐಡಿ ಇರುತ್ತಲ್ಲ ಕಾಲೇಜ್ ಯಾವ ಲೆಕ್ಚರ್ ಇರ್ತಾರ ಅವ್ರಗೆ ಆ ಪೇಪರ್ನ ಸೆಂಡ್ ಮಾಡಿರ್ತಾರ ಅವರು ವ್ಯಾಲ್ಯಯೇಷನ್ ಮಾಡಿ ಯೂನಿವರ್ಸಿಟಿ ಸಬ್ಮಿಟ್ ಮಾಡ್ತಾರ ಯುನಿವರ್ಸಿಟಿ ಅವರು ನಮಗ ರರಿಸಲ್ಟಾ ಪಬ್ಬಲಿಶ ಮಾಡ
ಆ ತರ ಇದನೆ
ನಿಮ್ದು ಯು ಎಸ್ ಎಂದ ಸಾಪ ಬೇರೆ
ಈ ನಮ್ದಿಲ್ಲ ಬೇರೆ ಇಂಜಿನಿಯರಿಂಗ್ ಎಲ್ಲ ಬರಲ್ಲ ಅದು
ಬಿ ಎಡ್ ಲ್ಲ ಬರುತ್ತ ಇಂಜಿನಿಯರಿಂಗ್ ಬರಲ್ಲ ಯಾವ ಯುನಿವರ್ಸಿಟಿ ನಮ್ದು
ಬೆಳಗುಮ್ ಯನಿವರ್ಸಿಟಿ
ಹಾ
ಅಲ್ಲ ಕಾಲೇಜ ಅವರೇ ಪೇಪರ್ ಚೆಕ್ ಮಾಡ್ತಾರೆ ಪೇಪರ್ ಅವರೇ ತೆಗತಾರೆ ರಿಸಲ್ಟ್ ಅವರೇ ಕೊಡ್ತಾರೆ ನಮ್ದಲ್ಲ
ನಿಮ ಕಾಲೇಜ್ ಅವ್ರ
ನಮ್ದ ಹಾ ನಮ್ ಕಾಲೇಜ್ ನಮ್ದು ಆಟೋನಮಸ್ ಕಾಲೇಜ್
ಯವುದು
ಆಟೋನೊಮಸ್ ಕಾಲೇಜ್ ಅಟನಮಸ್ ಲೈಕ್ ಅಟನಸ್ ಲೈಕ್ ಯೂನಿವರ್ಸಿಟಿಗೆ ಇದು ಇರಲ್ಲ ಕಾಂಟ್ಯಾಕ್ಟ್ ಇರಂಗಿಲ್ಲ ಅಂದ್ರೆ ಈಗ ನಿಮ್ಗೆ ಹೆಂಗ್ ಕೊಡ್ತಾರ ರಾಯಚೂರು ಯೂನಿವರ್ಸಿಟಿದ ರಿಸಲ್ಟ್ ಕೊಡ್ತಾರ ತಾನ
ಹ ನಯಮಾ ಹ್ಮ ಹ ಹಾ ಹೇಳಿ
ನಿಮ್ ರಾಯಚೂರು ಯನಿವರ್ಸಿಟಿ ರಿಸರ್ಟ್ ಎಂಗ್ ಗ್ ಕೊಡ್ತಾರ ನಮಗ್ ಕೊಡಲ್ಲ ಯೂನಿವರ್ಸಿಟಿದವರು ನಮಗ್ ಕಾಲೇಜ ದವ್ರೆ ಕೊಡ್ತಾರ
ಹೌದು
ಹಾ ಅದಕ್ಕೆ ಅ
ಒಂದಲೈನಲ್ಲಿರಿ ದ ಮಾ ಮಫಸ್ಟ ಮುಿ ಕು ಮಾ ಯ ಮೇ ಹ ಕೊ ಬೇರೆ ಪಸೆ ಮುೆ
ಪಶೆ ಪಿಚ ಅನ್ಕೋದ ನೋಟನ್ ಐತಿ ಅಮ್ಮ ಚೇಂಜ್ ಹಾ ಹಲೋ ಹಲೋ ಹಾ ಹೇಳಿ ಅ
ಅದೇ ನೋಡ ಅಟಂಬ ಸುಂದರೆ
ನಮ್ಗೆ ಎಲ್ಲಾ ಕಾಲೇಜು ಕೊಡ್ತಾರ ರಲ್ಟ್ ಇಂಟರ್ನಲ್ ಮಾರ್ಕ್ಡ್ ಆ ನಮ್ ಇಂಟರ್ನಲ್ ಆತರ ಯಾರಲ್ಲ ನಮಗ ಬಾಳ ಡಿವೈಡ್ ಮಾಡ್ತಾರೆ ಇಂಟರ್ನಲ್ ಅಕ ಈಗ ಇಂಟರ್ನಲ್ ಎಕ್ಸಾಮ್ ಇರುತ್ತೆ ಇಂಟರ್ನಲ್ ಲೈಕ್ ಸಿ ಎ ಎಕ್ಸಾಮ್ರ್ ಇತ್ತಲ್ಲ
ಹ್ಮ್
ಹಾ ಒಂದ್ಸಯ ಎರ ಡ್ ಸಿ ಎ ಎಕ್ಸಾಮ್ ಇರುತ್ತಾ ಅವ ಎರಡು ಸಿ ಎ ಎಕ್ಸಾಮ್ ಮತ್ತೆ ಎಂಟ್ರ ನಲ್ಲಿ ಅಸೈನ್ಮೆಂಟ್ ಮಾರ್ಕ್ಸ್ ಒಂದ ಇರುತ್ತ ತೇಕತ್ತು ಮಾರಸ
ಫಾರ್ಟಿ ಮಾರ್ಕ್ಸ್ ಎಂಟ್ರನಲ್ಲ ಸಿಕ್ಸ್ಟಿ ಮಾರ್ಕ್ಸ್ ಬರ ಅದು
ಹಂಗಿಲ್ಲ ನಮ್ದ ಪಾ ರ್ಟಿ ಮಾಸ ಫಾರ್ಟಿ ಮಾರ್ ಎರಡು ಸಿ ಎ ಯ ಇರುತ್ತೆ ಏ್ಟ ಮಾರ್ಸ್ ಆಯ್ತು ಇಪ್ಪತ್ತು ಇಪ್ಪತ್ತು ಮಾರ್ಸ್ ಅಸೈನ್ಮೆಂಟ್ ಇರುತ್ತೆ ಐವತ್ತಾಯಕು
ಹ್ಮ್ ಹಂಡ್ರೆಡ್ ಆಗ
ಐವತ್ ಮಾರ್ಕ್ ಇಲ್ಲ ಐವತ್ ಹಾ ಹಂಡ್ರೆಡ್ ಆಯ್ತಾ ಹಂಡ್ರೆಡ್ ಏನ ಫಿಫ್ಟಿ ಕನ್ವರ್ಟ್ ಮಾಡ್ತಾರೆ
ಹ್ಮ್
ಮತ್ತೆ ಇವು ಏನಾರ ಲ್ಯಾಬ್ ಏನಾರು ಇರುತ್ತ ತನಕ
ಹ್ಮ್
ಲ್ಯಾಬ್ ಗೆ ಲ್ಯಾಬ್ ಎಲ್ಲ ಹಂಡ್ರೆಡ್ ಮಾರ್ಕ್ಸ್ ಇತ್ತನಕ ಅದು ಫಿಫ್ಟಿ ಕನ್ವರ್ಟ್ ಮಾಡತಾರ
ಹ್ಮ್
ಅದು ಫಿಫ್ಟಿ ಮತ್ತೆ ಎಸ್ ಸಿ ಎ ಎಕ್ಸಾಮ್ ಬರೆದಿದವಲ್ಲ ಅದು ಫಿಫ್ಟಿ ಕನ್ವರ್ಟ್ ಮಾಡಿದ್ರಲ್ಲ ಅವಡು ಮತ್ತೆ ಫಿಫ್ಟಿ ಕನ್ರ್ಟ್ ಮಾಡ್ತಾರೆ
ಹ್ಮ್
ಫಿಫ್ಟಿ ಕನ್ವರ್ಟ್ ಮಾಡ ಆಮೇ ಇದು ಸೆಮ್ ಎಕ್ಸಾಮ್ ಬರುತ್ತಲ್ಲ ಸಮ್ ಎಕ್ಸಾಮ್ ಅಂಡ್ರೆಡ್ ಬರ್ದು ಅದು ಫಿಫ್ಟಿ ಕನ್ವರ್ಟ್ ಮಾಡ್ತಾರ ಅದು ಫಿಫ್ಟಿ ಇಲ್ಲಿ ಫಿಫ್ಟಿ ಇವು ಎರಡು ಕನ್ವೋರ್ಟ್ ಮಾಡಿ ಮಾರ್ಸ್ ಕೊಡತ ರಿಸಲ್ಟ್ ಕೊಡ್ತಾರೆ ನಮ್ದು
ಹ್ಮ್ ಹ್ಮ್
ಬರೇ ನಮಗ್ ಕನ್ವರ್ಟ್ ಮಾಡ್ತಾರ ಬಾಳ
ರ್ಟಿ ಟಾಸ್ಕ್ ಕಂಪ್ಲೀಟ್ ಮಾಡೋದು ಕಂಪಲ್ಸರಿ ಇದದೆಣ
ಕಂಪಲ್ಸರಿ ಏನ ಇಲ್ಲ ನಿಮ್ಮೇ ಬಿಟ್ಟಿದ್ದದೆ
ಮತ್ತೆ ಅದಿಲ್ಲ ಅನ್ ಬೇರೆ ವರ್ಕ್
ಅದು ಇನ್ನ ಬಿಡ್ತಾರ ಅದು ಇನ್ನ ಕೊಟ್ಟಿಲ್ಲ ಮಿನಿಮಮ್ ಒಂದು ಫಿಫ್ಟೀನ್ ಆದ್ರ ಮಾಡ್ಲೇಬೇಕ
ಎಷ್ಟು
ಫಿಫ್ಟೀನ್
ಫಿಫ್ಟೀನ್ ಟಾಸ್ಕ್
ಟಾಸ್ಕ್ ಟಾಸ್ಕ್ ದಿನ ಏನರಲ್ಲ ಇದಗತ್ತೆ
ಹ್ಮ್ ಹ್ಮ್ ತುಂಬಾ ಬೋರ್ ಆಗುತ್ತ ಟಾ ಅಸ್ಕಲ್ಲಿ
ಇದೆಲ್ಲ
ಹೌದು
ಹಾ ನೀವ ನೀ ಫ್ರೆಂಡ್ ಜೊತೆ ಮಾತಾಡೋದು ಬೇರೆ ಆಗುತ್ತೆ ಜಲ್ಲಿ
ಹ್ಮ್ ಅಣ್ಣ ನ್ ಪರ್ಸನ್ಟ್ ಜೊತೆ ಮಾತಾಡೋದೇ ಬೇರೆ ಫ್ರೆಂಡ್ಸ್ ಜೋಡಿ ಮಾತಾಡೋದೇ ಬೇರೆ
ಹ್ಮ್ ಹ
ಮತ್ತೆ ಸಮಾಚಾರ
ಮತ್ತೆ ಏನಿಲ್ಲ ಕಾಲ್ ಕಟ್ ಆಗುತ್ತಾ ಕಾಲ್ ಕಟ್ ಮಾಡ್ಬೇಕು
ಕಟ್ನಾಡಿದ್ ನಡೆಯತಲ್ಲ ಸರಿಮ್ಮ
ಹ್ಮ್
ಹ